ಏನ್ ಮಾಡ್ತಾ ಇದ್ರಾ.
ಏನಿಲ್ಲ -ರೀ- ಸ್ವಲ್ಪ ಹೊರ್ಗಡೆ ಬಂದಿದ್ದೆ ನೀವು.
ನಾವೇಏನಿಲ್ಲ ಸುಮ್ನೆ ಆಚುಗ ತಿರುಗಾಡ್ತಾ ಇದ್ದೀವಿ ಸುಮ್ಮನೆ.
ಹ್ಮ್ -ಹ್ಮ್
ಊಟಾ
ಊಟ ಇನ್ನೂ ಎಲ್ಲ ನಿಮ್ಮದು.
ಮಾಡ್ತಾ ಇದಿ ಜಷ್ಟ ಆಯ್ತು.
ಹೌದಾ ಏನ್ ಸ್ಪೆಷಲ್.
ಸ್ಪೆಷಲ್ ಇವತ್ತು ದಮ್ ಬಿರಯಾನಿ ಇತ್ತು.
ಹ್ಮ್- ಹಾಸ್ಲಲ್ಲ ಇರೋದು
ಹಾ -ಪಿಜಿ -ರ
ಹ -ಹಾ -ಎಷ್ಟು -ಪಿ -ಜಿ-ಗೆ ಒಂದ್ ಮಂನ್ತೀಗೆ.
ಮತ್ಗೆ ಒಂದು ಟೆನ್ ತೌಸಂಡ್ ಇದೆ
ಬಾಳ ಕಮ್ಮಿ ಆಗ್ಲಿಲ್ವಾ
ಅಂದ್ರೆ ಇದು ಸ್ವಲ್ಪ ಲೋಕಲ್ ಏರಿಯಾದಲ್ಲಿ ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ಕಮ್ಮಿ ಆಯ್ತದೆ
ಹಹ್ಮ್ ಹ್ಮ್
ಹ ನೀವು
ನಮ್ದು ಮನೆ ಇದ್ದೀರಿ ಸ್ವಂತ ಮನೆ
ಮನೇನ ಟೂ ಬಿ ಹೆಚ್ ಕೆನಾ
ಹ್ಮ
ಎಲ್ಲಿರೋದು
ನಾವ್ ವಿಜಯ ತುಮಕೂರ್ ಹತ್ರ
ತುಮಕೂರ ಹಾ
ಹ್ಮ್
ಹ್ಮ್
ನೀವು
ನಮ್ದಿ ಈಕಡೆ ಚಿತ್ರದುರ್ಗ
ಹ್ಮ್
ಆಕಡೆ ಚತ್ರರ್ದುರ್ಗದತ್ತ
ಕಲ್ಲಿನ ಕೋಟೆ
ಹಾ ಬಂದಿದ್ದೀರಾ ಈ ಕಡೆ
ಹಾ ರೀ ಎಲ್ಲಾ ಆಲ್ ಓವರ್ ಕರ್ನಾಟಕ ತಿರ್ಗಡಿದೀನಿ ಅಂದ್ರೆ ಇನ್ನು
ಹಾ ಹೌದಾ ಅಂದ್ರೆ ಚಿತ್ರದುರ್ಗ ಕೋಟೆಗೆ ಬಂದಿದ್ದೀರಾ ಅಂದಂಗ ಆಯ್ತು
ಹಾ ಬಂದಿದವಿ ಅಲ್ಲಿ ಜ್ಯೋತಿ ರಾಜ್ ಅಂತಿದಾರೇ ಗೊತ್ತಾ ಕೋತಿ ಅಲ್ಲಲ್ರಿ ಅದು ಜ್ಯೋತಿ
ಕೋತಿ ಅಲಿಯಾಸ್ ಕೋತಿರ್ರಿ ಅದು
ಹಾ ಹ ಹೌದು ಅವರು ಆರೇ ಸೆಕೆಂಡ್ ಅಲ್ಲಿ ಗೋಡೆ ಇರ್ತಾರೆ ನೋಡಿದ್ರರಾ ನೀವು
ಹಾ ನೋಡಿದೀವಿ ನೋಡಿದ್ವಿ
ಹ ಅಂದ್ರೆ ಚಿತ್ರದುರ್ಗ ನೋಡ್ಕೊಂಡು ನಾವು ಜೋಗ್ ಫಾಲ್ಸ್ ಹೋಗಿದ್ದೀವಿ
ಹೌದಾ
ಅಲ್ಲಿನ ಹಿಸ್ಟ್ರಿ ಇದೆ ಅವ್ರದ್ದು ಜ್ಯೋತಿರಾಜ್ದು
ಹಾ
ಅಂದ್ರೆ ಏನೋ ಜೋಗ್ ಫಾಲ್ಸ್ನ ಏರೋಕೆ ಟ್ರೈ ಮಾಡಿದ್ರಂತೆ ಅವರು ಅವ್ರ ಫ್ರೆಂಡ್ಸ
ಹಾ
ನೀ ಇರ್ಲಿಲ್ಲ ಎಲ್ಲ ನೀ ಯಾಕಡೆ ಹೋಗಿದೆ ಆಮೇಲೆ ಹಚ್ಚು ಇಲ್ಲೇ ಕುರು ಹತ್ತು ನಿಮಿಷ ಹ್ಮ್ ಹಲೋ
ಹಾ ಯಾರು ಬಂದರು ಅನ್ನಿಸುತ್ತೆ
ಹ ಇಲ್ಲ ನಮ್ ಫ್ರೆಂಡ್ ಏನೋ ಬೈಕ್ ಕೀ ಬೇಕಿತ್ತು ಹತ್ತಂತೆ ಅವನ್ಗೆ ಒಂದ್ ಹತ್ತು ನಿಮಿಷ
ಹೌದಾ
ಹ್ಮ್ ನಂದು ಕವಾಸಕಿ ಬೈಕ್ ಇದೆ
ತವರ್ಸಾಕಿನ
ಹ ಅಂದ್ರೆ ಸರ್ವಿಸಗೆ ಬಿಟ್ಟಿದೀನಿ ಅದಕ್ಕೆ ಇಲ್ಲ ಅಂತ ಹೇಳಿ ಕಳಿಸಿದೆ
ಹ ಎಷ್ಟ್ ಕೊಟ್ಟು ತಂದಿದೀರ
ನಾವು ಟೆನ್ ಲ್ಯಾಕ್ಸು ಯಾವ್ದ ಜೆಡಿಕ್ಸ್ ಟೆನ್ ಆ
ಫಿಫ್ಟಿಟೀನ್ ಲಾಕ್ಸ್ ಇದೆ
ಹಾ
ಅಂದ್ರೆ ನಂಗಗ ಅಷ್ಟ್ ಪ್ರೈಸ್ ಕನ್ಫರ್ಮ್ ಆಗಿ ಗೊತ್ತ ಗೊತ್ತಿಲ್ಲ ರೀ ನಮ್ಮಣ್ಣ ಕೊಡಿಸಿದ್ದು ಅದು ಅಂದ್ರೆ ಕೇಳಕ್ ಹೋಗಿಲ್ಲ ಬರ್ಡಡೆ ಗಿಫ್ಟ ಆಗಿ ಕೊಡ್ಸಿದ್ರು ಅದು. ಹ್ಮ್.
ಮತ್ತೆ ಸ್ಟಡಿ ಎಲ್ಲ ಹೇಗ್ ನಡ್ತಿದೆ.
ನಡೀತಾ ಇದೆ ಹಾಗೆ ನಿಮ್ದು.
ನಮ್ದು ಅಷ್ಟೆ ಓಕೆ ಓಕೆ.
ನಾ ಮಳೆ ಗೀಳೆ ಹೇಗಿದೆ.
ಹ್ಮ.
ಊರಲ್ಲೆಲ್ಲ ಮಳೆೆ ಗಿಳೆ ವೆದರ್ ಹೇಗಿದೆ ಅಂತ ಕೇಳಿದೆ.
ವೆದರ್ ಎಲ್ಲ ಕರೆಕ್ಟ್ ಇದೆ. ನಾವ್ ಮನೆ ಬಿಟ್ಟು ಹೊರಗೆ ಬರಲ್ಲವಲ್ಲ ಏನ್ ಗೊತ್ತಾಗಲ್ಲ ಅಷ್ಟು ಕರೆಕ್ಟ್ ಆಗಿ ಅಂದ್ರೆ ಈವ್ನಿಂಗ್ ಟೈಮ್ ಮಲ್ಲಿ ಏನಾದ್ರು ಆಟ ಆಡಕೆ ಅದಕ್ಕೆ ಬರ್ತಿರ್ತೀನಿ.
ಹಾ.
ಹೋ ಪೊ ಜಾಸ್ತಿ ಫೋನ್ ಆದ ಲ್ಲೇ ಆಟ ಆಡ್ತೀನಿ ಅಂದ್ರೆ ಫ್ರೀ ಫೈರ್ ಪಬ್ಜಿ. ಈ ತರ ಆಟ ಆಡ್ತೀನಿ ನೀವ ಯಾವ್ದ ಆಡ್ತೀರಾ.
ನಾನು ಪಬ್ಜಿ ಆಡ್ತೀನಿ.
ಹ್ಮ್ ಹ್ಮ್.
ಹಾ ಆಡ್ತೀರಾ ಪಬ್ಜಿ.
ಹಾ.
ಹೌದಾ.
ಹ್ಮ್.
ಮತ್ತೆ.
ಇವಗೇನ್ರಿ ಅಂದ್ರೆ ಈಗ್ ಈಗ ಇಂಜಿನಿಯರಿಂಗ್ ಮಾಡಿದ್ದು ವೇಸ್ಟ್ ಅನ್ಸ್ತದೆ ಯಾಕೆ ಅಂದ್ರೆ ಮುಂದೆ ಈಗ ಎ ಐ ಬಂದಿದೆ ಅಲ್ವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್.
ಹಾ.
ಕೋಡಿಂಗು ಅದೆಲ್ಲ ತಾನಾಗೆ ಮಾಡುತ್ತೆ ಅದು.
ಹೌದಾ.
ಹ್ಮ್ ಕಾಂಪಿಟೇಟಿವ್ ಯಾವ್ದು ಎಕ್ಸಾಮ್ ಬರ್ತಿಲ್ವಾ ನೀವು.
ಇಲ್ಲ ನೀವು.
ನಾವು ಮಾಡಿದ್ವಿ.
ಯಾವದು.
ಯು ಪಿ ಎಸ್ ಸಿ ಬರದಿದ್ದೆ.
ಏನ ಆಯ್ತು.
ಅಂದ್ರೆ ನ ಆ ಟೈಮಲ್ಲಿ ನಂಗೆ ಹುಷಾರ್ರ್ಲಿಲ್ಲ.
ಹಾ.
ಸೊ ಫೇಲ್ ಆಯ್ತು.
ಹೌದಾ ಮತ್ತೆ ನೆಕ್ಸ್ಟ್ ಟ್ರೈ ಮಾಡಿಲ್ವಾ. ಮತ್ತೆ ಒಂದ್ಸಲ.
ಅಂದ್ರೆ ನಾ ಗಿವ್ ಅಪ್ ಮಾಡಲ್ಲ ರೀ ಒಟ್ಟ ಗಿವ್ ಅಪ್ ಅನ್ನೋದು ನನ್ ಲೈಫ್ ಅಲ್ಲೇ ಇಲ್ಲ.
ಹ ಹಾ.
ಹ್ಮ.
ಅಂದ್ರೆ ಸ್ಟ್ರಾಂಗ್ ಇದ್ದೀರಾ ಅಂದಂಗಯ್ತು ಪರ್ಸನ್.
ಹ್ಮ್.
ಹ್ಮ ಹಾ.
ಅಂದ್ರೆ ಡೇರ್ ಫರ್ ಪರ್ಸನ್ ಇದೀನ.
ಹೌದ ಹಾ ಹಾ.
ಜೀವನ್ದಲ್ಲಿ ಏನಾಗುತ್ತೆ ಆಗ್ಲಿ ಅಂತ ಮುಂದೆ ನುಗ್ಗೋದೆ.
ಹೌದಾ. ಮತ್ತೆ ಜಮೀನ್ ಗಿಮೀನ್ ಇದೆನಾ.
ಜಮೀನ್ ಇದೆ ಎರಡ್ ಎಕರೆ ಇದೆ ಅಷ್ಟೇ. ಅದ್ನ್ನ ಮನೇಲಿ ನೋಡ್ಕೊಂತಾರೆ ಹ್ಮ.
ಏನ್ ಹಾಕಿದೀರಾ ಜಮೀನಲ್ಲಿ.
ಜಮೀನಲ್ಲಿ ಇದು ಕೊತ್ತಂಬ್ರಿ.
ಕೊತ್ತಂಬರಿನ.
ಹಾ.
ಹಾ ಹಾ.
ಅಂದ್ರೆ ಹಿಂಂಗಗೆ ತರಕಾರಿ, ಹಣ್ಣು ಆಮ ಏನಾದ್ರು ಬೆಳಿತಿರ್ತೀವಿ.
ಹಾ ಹಾ.
ಮುಂದಿನ ಸಲ ಕಬ್ ಹಾಕ್ಬೇಕಂತ ಮಾಡಿದೀವಿ ಅದಕ್ಕೆ ನೀರ್ ಜಾಸ್ತಿ ಬೇಕಾಗುತ್ತೆ ಅಂತೆ.
ಹಾ.
ಸೋ ಬೋರ್ವೆಲ್ ಹಾಕಿಸಿ. ಕಬ್ ಮಾಡ್ಬೇಕಂತ ಐಡಿಯಾ ಇದೆ ಏನಾಗುತ್ತೇನೋ ದೇವ್ರ ಆಶೀರ್ವಾದ ಇದ್ರೆ ಆಗ್ಬೇಕು.
ಹ ಹಳ್ಳ ಇಲ್ವಾ ಪಂಪ್ಸೆಟ್ ಗಿಮಸೆಟ್ ಅದ ನಿಮ್ದಲ್ಲ.
ಹಳ್ಳ ಗಿಲ್ಲಯಲ್ಲಾ. ನ ನೋಡಿಲ್ಲ ರೀ ನನ್ ಜೀವನದಲ್ಲೇ ನೋಡಿಲ್ಲ ಹಳ್ಳ ಹೆಂಗಿರುತ್ತೆ ಅಂತ ಅಂದ್ರೆ ನದಿ ಕೆರೆ ಇಂತ ನೋಡಿದೀನಿ.
ಅದೇ ನದಿನೇ ಚಿಕ್ಕದಿದ್ರೆ ಹಳ್ಳ ಅಂತಾರೆ ಅಷ್ಟೆ.
ಹೌದಾ ಅಂದ್ರೆ ನಿಮ್ ಕಡೆ ಎಲ್ಲ ಹಳ್ಳ ಇದಾವ ಅಂತ ಅನ್ಸುತ್ತೆ.
ಏ ಇದೇ ಒಂದ ಇದೆ ದೊಡ್ಡದಿದೆ.
ಹ್ಮ್ ಹ್ಮ್ ಹ್ಮ್.
ಹಾ.
ನೀವ ಏನ್ ಬೆಳಿತೀರಾ.
ಏನು.
ನೀವೇನ್ ಬೆಳಿತೀರಾ ಜಮೀನಲ್ಲಿ.
ಬದನೆಕಾಯಿ.
ಹೌದ.
ಹ ಅಂದ್ರೆ ನಮ್ದು ಮಾರ್ಕೆಟ್ ಕಾಯಿಪಲ್ಯ ಮಾರ್ಕೆಟ್ ಇರ್ತಲ್ವಾ.
ಹ್ಮ್ ಹ್ಮ್.
ಅಂದ್ರೆ ಹ್ಮ ನಾವವು ಸೇಲ್ ಮಾಡ್ತೇವಿ ಅದೆಲ್ಲಾ.
ಹ ಹಾ ಹ ಬ್ರೋಕರ್ಸಾ.
ಹಾ ಸಪ್ಲೈಯರ್ಸ್ ಬ್ರೋಕರ್ಸ್ ಎಲ್ಲ ಸಪ್ಲೈಯರ್ಸ್.
ಹಾ ಹಾ ಹೌದಾ.
ಹ್ಮ ಹಾ.
ಅಂದ್ರೆ ನೀವ್ ಒಬ್ನಾರ ನಿಮ್ ಪೇರೆಂಟ್ಸ್ಗೆ ನಿಮ ತಮ್ಮ ಅಕ್ಕ ತಂಗಿ ಯಾರು ಇಲ್ವಾ.
ಹಾ ಇಲ್ಲ ನಾನ ಒಬ್ನೇ.
ಹೌದಾ ಅಂದ್ರೆ ಪೂರಾ ರಿಚ್ ಕ್ಯಾಂಡಿಡೇಟ್ಟ ನೀವು.
ಹಾ ಅಷ್ಟೇನಿಲ್ಲ ಒಂದ್ ಸ್ವಲ್ಪ ಇದ್ದೀವಿ ಅಷ್ಟೆ. ನೀವು.
ನಾವವು ಅಷ್ಟ್ ಕಷ್ಟ ರಿ.
ಎಷ್ಟ್ ದಿನ ಹ್ದೀರಾ ನೀವು ಅಣ್ತಮ್ಮರು.
ನಾವವು ಇಬ್ರಿದ್ದೀವಿ ಒಬ್ಬವನು ನನ್ಕಿನ್ನ ದೊಡ್ಡವನ ಇದಾನೆ ಅವನು.
ಹಾ.
ಅವನಿಗೆ ಮೊನ್ನೆ ತಾನೆ ಮದ್ವೆ ಆಗಿದೆ ಹ್ಮ್.
ಮತ್ತೆ ನಿಮ್ದು ಮದ್ವೆ ಗಿಡವೆ.
ತ್ತ ವರದಕ್ಷಿಣೆ ಕೊಡಕ್ ಬಂದ್ರು ನಾವೇ ತಗೋಲಿಲ್ಲ ಯಾಕಂದ್ರೆ ನಮ್ದೇ ಕೋಳಿತ ಇದೆ ಇಲ್ಲಿ.
ಹಾ ಇಲ್ಲಿಗ್ ಇಲ್ಲಿಗ್ ಕಚ್ಕೊಂಡು ತಿಂತಾ ಇದ್ದಾವ.
ವರದಕ್ಷಣೆ ತಗೊಂಡ್ರೆ ಮತ್ತ್ ಸುಮ್ನೆ ಬೇಡ ರೀ ಅದೆಲ್ಲ. ಪಾಪ ಅವರು ಬಡವರು ಇದ್ರು ಹುಡ್ಗಿ ಕಡೆ ಅವ್ರು.
ಹೌದು ಎಜುಕೇಟೆಡ್ ಆಗಿ ತಗೋಬಾರ್ದು
ಹ ಎಜುಕೇಟೆಡ್ ಆಗಿ ವರದಕ್ಷಿಣ ತಕೋಬಾರ್ದು
ಹೌದು ಹೌದು
ವರದಕ್ಷಣ ಇಂಗ್ಲೀಷ್ ಅಲ್ಲಿ ಏನಂತಾರೆ ಗೊತ
ಏನಂತಾರೆ
ಡೌರಿ ಅಂತಾರೆ
ಹೌದಾ
ಹ್ಮ ಇವಾಗ ನೋಡಿಲ್ವ ನೀವುಡೌರಿ ಕೇಸ್ ಅದೆಲ್ಲಾ ಹಿಂಗ್ ಆಕ್ತಾರಲ್ವಾ
ಹ ನಾ ನೋಡಿದ್ದೀನಿ ನ್ಯೂಸ ಅಲ್ಲೆಲ್ಲಾ ನೋಡಿದ್ದೀನಿ
ಹಾ ಅದಕ್ಕೆ ಸುಮ್ನೆ ಯಾಕ ರಿಸ್ಕ್ ಹುಡ್ಗಾ ಹುಡ್ಗಿ ಒಪ್ಪಿಕ್ಕೆ ಇದ್ರೆ ಆಯ್ತಲ್ವಾ
ಹಾ
ಹ್ಮ್
ಮತ್ತೆ ನಿಮ್ದು ಯಾವಾಗಯಿದೆ ಮದುವೆ ಪ್ಲಾನು
ನಾವ್ ಇನ್ನು ಸೆಟ್ಲ್ ಆಗ್ಬೇಕಲ್ರಿ ಲೈಫ್ ಅಲ್ಲಿ
ಹ್ಮ ಸೆಟ್ಲ್ ಹಾಗಬೇಕಾ
ಹ್ಮ್
ಮತ್ತೆ
ಮತ್ತೆ ಹೇಬೇಕು ನೀನೇ ಎಲ್ಲ ಆರಾಮ
ಹ್ಮ್
ಯಾವ ನಗರ ತುಮಕೂರಲ್ಲಿ ನಿಮ್ದು
ನಮ್ದು ವಾಲ್ಮೀಕಿ ನಗರ್
ಹ್ಮ ಬನ್ರೀ ಈ ಕಡೆ ತುಮಕೂರ್ ಕಡೆ ಬಂದಾಗ ಮೀಟ್ ಹಾಗಿ
ಇಲಿಲ್ಲ ನಮ್ ತುಮಕೂರ್ ಸುತ್ತಮುತ್ತ ಯಾವ್ದೋ ಪ್ಲೇಸ್ ಇದೆ ಅಂತ ಅಲ್ವಾ ಗುದ್ದದು ಯಾವ್ದ ಅ ಗೋಲ್ಡನ್ ಟೆಂಪಲ್ ಅಲ್ಲಿ ಬರ್ಬೇಕಂತ ಅಂತ ಪ್ಲಾನ್ ಇದೆ ಬಂದ್ರೆ ಮೀಟ್ ಆಕ್ತೀನಿ
ಆಯ್ತು ಆಯ್ತು ಮನೆಗೆ ಬಾ ಹ ಮಸ್ತ್ ರಿ ಅಂದ್ರೆ ನಾನು ನಿಮ್ದ ಯಾವ ನಿಮ್ದ ಯಾವ ಸೈಡ್ ಹೇಳಿ
ಚಿತ್ರದುರ್ಗ
ಚಿತ್ರದುರ್ಗ ಬಂದಿದ್ದೀನಿ ಅಂದ್ರೆ ನೀವು ತುಮಕೂರಿಗೆ ಬನ್ನಿ ಇಬ್ಬರು ಸೇರಿ ಟ್ರಿಪ್ ಪ್ಲಾನ್ ಮಾಡಿ ಗುಲ್ಬರ್ಗ ತೊಗಿರಿ ನಾಡು ಗುಲ್ಬರ್ಗ ಗೊತ್ತಾ
ಹಾ ಕೇಳಿದ್ದೀನಿ ಬುಕ್ಕಲ್ಲೆಲ್ಲ ಓದಿದ್ದೀನಿ
ಹ್ಮ್ ಅಲ್ಲಿಗೆ ಹೋಗೋಣ
ಹ ಚೆನ್ನಾಗಿದೆನಾ ಗುಲ್ಬರ್ಗ
ಹಾ ಚೆನ್ನಾಗಿದೆ ಪೀಸ್ ಆಗಿದೆ
ಹೌದಾ
ಆಯ್ತ್ ತಗೋರಿ ಮೀಟ್ ಆದಾಗ ಮಾತಾಡೋಣ
ಹಾ ಸರಿ
ಬಾಯ್
ಬೈ ಆಯ್ತಾ